ಹತಾ
ಹ್ಮ ಕೇಳ್ತಾಳ ರೀ ಏನ್ ಮಾಡಾಕತಿ
ೋಡ ಅದೆಲ್ಲಿ ತಗೊಂಡಿ ಅದು ಡ್ರೆಸ್ ುಟಾಕಿ ಡ್ರೆಸ್ ಎಲ್ಲಿ ತಗೊಂಡಿ
ಯಾವದು
ಅಡ್ರೆಸ್ ತೆಲ್ಲಿ ಫೋಟೋ ತಗೊಂಡಿ ಅದ ಇ ಇನ್ಸ್ಟಾಗ್ರಾಮ ಇ ಇದವು ವಾಟ್ಸ್
ಏ ಇನ್ಸ್ಟಾಗ್ರಾಮ್ ಲೈನ್ ಅದು
ಸ ಅದುಕ್ಕೆ
ಎಲ್ಲಾ ಇನ್ಸ್ಟಾಗ್ರಾಮ್್ದಾಗನೂ ಹಾಕದ್ಲೇನಿದೆ
ಮತ್ತೆ ಅದು ಕಿವಿಯಿಂದ ತೊಗೊಂಡಿದ್ದ್ಯಾಾನ ಇನ್ಸ್ಟಾಗ್ರಾಮ್ ಇಂದ ಅದು
ಏನು ಇಲ್ಲ ನೀನ್ ಹೋಗಿದ್ದಲ್ದ
ಹ ಅದ ಅದಾನ ಯ ಅದ ಅದ ಸರಿ ಸರಿ ಏನ್ ಮಾತಾಡ್ಬೇಕ ಇಡ್ತ ಹಂಗ ಸುಮನೆ
ಹಾಂಗೆ ಇರ್ತೀನಿ ಸೈಡ್ ಆತರ ರೆಸ್ಪಾನ್ಸ್ ಮಾಡಾಗಲ್ಲಕ್ಕರ ಹಾ
ಅಲ್ಲ ಇದು ಪ ಪೋನ್ಚ್ಚಿದ್ದೆ ಅಲ್ಲ ಈಗ ಮುಂದೆಲ್ಲಿದನ ಸೆಷನ್ ಅದ ಯಳೆ ಸೆಷನ್ ಅ ಇ
ಇಲ್ಲ ಇ ಇಲ್ಲ ಅದು ಒಂದ್ ಸೆಷನ್ ಅಂದ್ರೆ ಟೆನ್ ಮಿನಿಟ್ಸ್
ಹ ಒಂದ ಸೆಷನ್ ಮುಗಿತಾ ಈ ಮನ್ ಮುಂಜೆ ಮತ್ತೆ ಮಾರಿಗ ರಚ್ಚಿದ್ದೇನೆ ಎನದ ಇದ ಮತ್ತೆ ಯಾರಿಗ ರಚ್ಚಿಲ್ಲಾ
ನಿನಗೂ ಕಷ್ಟ ಹಚ್ಚಿದ್ದೆ
ಒಂದೇದ್ ಒಂದೇದ್ ಮುಂಜೆ ಮಾತಾಡೀವಿ ಎಏಳ್ನೇದ್ದದದು
ಮುಂಜೆ ಲ ಆತ್ಮ ಶ ಆಹಿತ ನ ಅದು
ಹ
ಆಗತ್ತಲ್ಲ ಹಾ ನನ್ಗೆ ಗೊತ್ತಿಲ್ಲ ಮರ್ಬಿಟ್ಟಿ ನನ್ ಫೋನ್ ಆ ಚಾ ಇಟ್ಟು ಬಿ ಬಿಟ್ಬಿಟ್ಟನ್ ಕೆಲಸ ಮಾಡಾಕ್ ಹತ್ಬಿಟ್ಟಿದ್ದೆ
ಹ ಈ ಯಾವಳಾಯ್ ನೋಡುದು ಯಳಾಯ್ ನೆನ್ಪಿಟ್ಟಗ ಮತ್ತೇಏನ್ ಹೇಳವಲ್ಲ ಏನ ರಿಪ್ಲೈ ರಿಪ್ಲೈ ಮಾಡಲ್ಲಣ ಆಯತ
ಹಾ ಇಕ್ಕೆ ಮರವಲ್ಲಲ್ಲ ಬಿಿಸಿಯಾದಾನಾ
ಹ ಅದಕ್ಕೆ ಕೇಳಿ ನೋಡದ ಅದನ ಬರೋದ ಅದಕ ಹಂಗ ಬರಕ್ತೆ ಅದಕ ನೋಡ ಹಿಂಗ ಬರಕ ಅಂತ ಏ ಒಂದ್ಸ ತಡಿಬೇಕಾ ನ್ ಕೇಳದ
ಹಾ ಒಂದ್ಗ ತೆಗೆಬೇಕು ನಂದುು ಇವತ್ತು ಬರುತ್ತಂತ ಯು ಪಿ ಐ ಐಡಿ ಕೇೇಳತಂತ ಇವತ್ತು
ಇವತ್ ಕೇಳಳ್ತ ಅಂತ ನಿ್ದ ನಿಂದ್ ಕೂಡ ನ ನ ನ ನಾಳು ಕೇಳತ್ತೆ ನಗ ನಾನ್ ನಾಳೆ ಕೇಳೆ ಅವವ ರಾತ್ರಿ ಕೇಳತ್ತೆ ನಂಗಗೆ
ಟೂ ಡೇಸ್ ಬೇಕು
ಮುಂಚೆನೆ ಮಾಡಿದ್ದೇನೆ ಈದು
ಏನು ಒಂದ್ ವಾರ ಡೌನ್ಲೋಡ್ ಮಾಡಿ ಹಂಗಗೆ ಬಿಿಸಿ್ರ ಚು ಕೋನ ಆಲ್ಲಾನ
ಹ್ಮ್ ಹ ಹ್ಮ್ ಹ್ಮ್ ಹ್ಮ್ ಅವಾಗ ನಾ ಈ ಬಂದಾಗಡೋಲ್ ಮಾಡಿದ್ದೇನೆ ನೀನ್
ಹ್ಮ ಮತ್ತೆ ನೀ ಬಂದಾಗಡ ಒೋ ಮಾಡಿ
ಅವಾಗ ಮಾಡಿಬಿಡ್ತಿ ನೋ ನಾ ಈಗ ಬರ್ಸತ್ತ ಈ ಆಡಸ ಬರ್ತಲ್ಲ ಒಟ್ಟ ಈ ಬಂದನಪ್ಪ ಅಂದ್ರ ಎಲ್ಲಾ ಇಪಗ ಇಪ ಸ ಪ್ಪ ಅಂದ್ರ ದಿಸಸ ಆರ್ ಲೆಕ್ಕ ಇಟ್ಕೊಂಡ ಮಾಡಕ್ ಬರ್ತಾ ಇಂತಥ ಹೊತ್ತಿನಾಗ ಬೇಕಿ ಹಕಿಟ್ಟಟ್ಟ ಬ ಕು ಹಂಗ ಇಟ್ ಹಡಕಕ್ ಬರ್ತಿ ಬೇ
ಹ್ಮ್ ಹ್ಮ
ಸ ಆಂಗಡ ಲಾಯಗ
ಹಾ ಏನ್ ಮಾಡಕತನಿ ಏನ್ ಮಾಡಕತ್ತನಿ
ಕಟಿಂಗ್ ಮಾಡ್ಸ ಮಂದ ನೀರ್ ಕಸಕ್ ಇಟ್ಟೀಿನಿ
ಹ್ಮ್ ಯ ಅದೀ ಚಿಯಾ ಸೀಡ್ಸ್ ಗೊತ್ತಾನೆ ಎ ಚಿಯ ಸರ್ ಚ ಚ ಚರ್ಸ
ಅಂದ್ರ
ಅದೈ್ತಲ್ಲ ನೀರಾಗ ಹಾಕಂದುು ದಿನ ಮುಂಚೆಐತಲ್ಲ ಕಾಲು ಹೊತ್ತಲಿ ಕುಡಿಬೇಕಂತ ತ ಬಾಡಿ ಐತಲ್ಲ ತಂಪ ಆದ್ರೆ ಪಿಂಪಲ್ ಆಗಲ್ಲ ಅ
ಏ್ ಮತ್ ಹೌದು ಮತ್ ನಾ ಕೂಲಿ ಇಟ್ಟನಾಗ ಇದೇನ ನಂದು ಇದು ನಾಶಕ ಸ್ವರ್ ನಾಶಕ ಇಾಗ ನಾ ಪತಿ ಡಾಕ್ಟರ್ ಅದೇ ಅಂದ್ರ ನ ಜಾಸ್ತಿ ತಣ್ಣಂದ ಇ ಮಾಡಪ್ಪಾ ನೀನು ತಂಪಂ ಪುಲಿ ಬಿಟ್ಟಾಗ ಮಾಡಂತ ಏನ ಹ ಕುಡಂ ತ ಕುಡಂ
ಅದು ಮಾರ್ನಿಂಗ್ ಕುಡಬೇಕಂತ ಕುಡಿದ್ರೆ ಹೀಟ್ ಮಯಗನ್ ಬಾಡಿ ಹೀಟ್ ಎಲ್ಲ ಹೋಗುತ್ತಂತ
ಹ್ಮ್ಂತ ರುಲ್ ಅ್ರ ಫುಲ್ ಈಟ್ನಾಗ ಇದಿನ ಫುಲ್ ಈ ಮತ್ತೆ ಹೇಳದ ಕೇಳೊಂಗಿಲ್ಲ ಹೇಳಳಂಗಿಲ್ಲ
ಹ್ಮ್
ಮಾಡಂತವ ಅದೇನ್ ತ ತಗ ತಗೋಂತವ
ಹ್ಮ ಸರಿ ಸರಿ ಸರಿ ತಗೋಣ ಒಂದ್ ಸೈಡ್ ಇಡ್ತೇನೆ
ಬಿಲ್ಲಿಂಗ್ದಾವ್ ಅಲ್ಲಿ
ಅ್ದ
ಕುಂತ ಅನಲ್ಲ ನಿಮ್ಮ ಜಗ ಕುಂತ ನಿಮ್ಮ ಪೇಜಸ್ವಿಿನಿ ಮ್ಯಾಮ್ ಅವರು ಅಕಡೆಗನಾ
ಹ
ಉಸರು
ಹ ಅತ್ತ
ಸರಿ ಸರಿ ಅತಗಡೆ
ಹ ಹ
ಮಮ್ಮಿ ಏ ಮಮ್ಮಿ ನೀರ್ ಕಾಶೀಯಾ ಹಲೋ ಹೇಳ
ಎಸ್
ಹಲೋ ಸರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗಾಡಿ ತಗೊಂಡ್ ಹೋದ್ ಸರ್
ಮೊಬೈಲ್ ಯಾಕ್ ತಗೊಂಡಿ ನೀನು ತರ್ಬೇಕು ಯಾರ ಕೊಡ್ಬೇಕು ಎಷ್ಟ ಕೊಡ್ಬೇಕು ಅಂತ ಕೇಳಿದಳ ನಿನ್ನೆ ಆ ಕೊಡದದ ಸುಮಾರ ತಲಿ ತಿನ್ ಬ್ಯಾಡಣ ರೊಕ್ಕಿಲ್ಲ ಅಂತಕ ನೀನ್ನೋಳೆ
ಹ